ನೀನು ಒಂದ ನೋಡ ಈ ಎಷ್ಟ ಆರಾಮವಾಗಿ ಮೈಸೂರಿಗೆ ಹೋಗ್ಲಿ ಕ ನಿಂತಿದೆ ಹಂಗೆ ಎಲ್ಲ ನಾನ ಜೊತೆಗ ಇರ್ತನ ಬಿಡು ಅಲ್ಲಿ ಇಲ್ಲಿ ಹೋಗ ಅಂತ ಯೋಚನೆ ಬರಲ್ಲ ನನಗ
ಹ ನಾನು ಅಲ್ಲಿಲ್ಲಿ ಒಳ ಲ್ಲ ನಾ ಬತ್ತನಿಲ್ಲಲ್ಲ ಅಲ್ಲಿ ಇಲ್ಲಿ ಹಾಕತೇನೆ ಮೈಸೂರ್ಗ್ ಹೋಗ್ತಿರದು
ಹ
ನಿನ್ ರಜಾ ಪುಡ್ ಬಂದೆ ನೀನ್ ಕಂಪ್ನಿ ಏ ನೀ ಎನ್ಮೇಲೆ ಎಲ್ಲ ಟ್ರಿಪ್ಪಗೆ ಪ್ಲ್ಯಾನ್ ಮಾಡುವ ಸರಿಯಾ ಅದಕ್ಕೆ ಹೋಗಿ ಬರ ಆಮೇಲೆ ಬಂದ ಬು ಇ ನಂದಿನಾಗ ಇ ನಂದಗಿರಿ ಆಗಿರೆ ನ
ಒಂದ ನಿಂಗೆ ಟ್ರೈನ್ಲ್ ಹೋಮೇಲೆ ಎಲ್ಗೂ ಹೋಗ್ತಾನೆ ನೀನು ಅದಕ್ಕೆ ಒಂದು ಫುಲ್ ಹಂಗ ಬೇಕು ಅಂದ್ರೆ ಮೂರ್ ದಿನ ಅ ಕಾರ್ಲ್ ಅಂತ ಹೇಳ್ತ್ರ ಟ್ರೈನ್ಲ್ ಅಂದ್ರೆ ಒಂದೇ ಪ್ಲೇಸ್ ನಿನ್ನ ನಾನ್ ಹೇಳ್ತಿರೋದು ಓ ಮುಲ್ಲಯನಗಿರಿ ಮುರುಡೇಶ್ವರ ಯಾತ್ರಾದ ಮುರಡೇಶ್ವರ
ಸರಿ ಮುಳ್ಳಯನಗಿರಿ ಮುರುಡೇಶ್ವರ ಒಂದಿನ ದಲ್ ಕವರ್ ಮಾಡಿದೆಯ ಟ್ರೈನ್ ಲಿಹೋಗಿ
ಹಾ ಅಷ್ಟೇ ಇನ್ ಎಲ್ಗೂ ಹೋಗಕಲ್ಲ
ಹೇಳು ಎಷ್ಟು ಎಷ್ಟುಕಿಲೋಮೀಟ್ರ ದೂರದಲ್ಲಿದ್ದವು
ಅದೇ ನೋಡ್ಬೇಕು ಅದು ನೋಡಿ ಎಲ್ಲಾ ಮಾತಾಡಿ ಆಮ
ಗೊತ್ತಿಲ್ದೆ ಏನೋ ಮಾತಾಡ್ಬಿಡ ಮುರುಡೇಶ್ವರಿಗ್ ಹೋಯ್ನ ಅಂದ್ರೆ ಅಲ್ಲೇ ಎಷ್ಟದ್ ಇತ್ತು ಗೊತ್ತಾ ಮುಗಿಸಕ ಬರೋದು ಅಲ್ಲೇ ಚಂದ ಆಯ್ತ ಬೇಕಾದಾರೆ ಆಟಾಡ್ತೀನಿ ಅಂದರಂಜನ
ಆಯ್ತುಾಗ ಅಷ್ಟೇ
ಅದೊಂದಕ್ ಹೋಗಿದ್ ಬರ್ಬೇಕು ಇದಕ್ಕ ನಮ್ಗ್ ರಿಟರ್ನ್ ಟ್ರೈನ್ ಯಾವ್ದಂತ ಗೊತ್ತಾಗಬೇಕಲ್ಲ ಅಲ್ಲಿ
ಅಯ ಇಲ್ಲೇ ನೋಡ್ಕೊಂಡಿಲ್ವ ಎಲ್ಲನವೇ ಅಯ್ಯ ಟ್ರೈನ್ಂಗ ಇಲ್ಲೇ ಬುಕ್ ಮಾಡ್ಲ್ವಾ ಹ ಮತ್ತ ಇನ್ನೆಲೆ ಹಂಗಗೆ ಹೋಗಿದ್ ಬಂದ್ಬಿಡ್ರಿ ಹಾ
ನಿ ಮಂತ ಫಸ್ಟ್ ಬುಕ್ ಮಾಡೋ ನೋಡ್ಕ ಅಲ್ಲಿ ಎಷ್ಟ್ ದಿನ ಕವರ್ ಐ್ತಾನದ ಫಸ್ಟ್ ಆಮೇಲೆ ಈಗತಿಕ್ ಮಾತಾರದ
ಹ ಹ್ಮ ಚಿತ್ತರ್ ತರಾ ಮಾತಾಡ್ತೀವಿ
ಹ್ಮ್ ಅಲ್ಲಿ ಫಸ್ಟ್ ಬುಕ್ ಮಾಡ್ಕಾ ನನ್ಗೆ ನನ್ ಇಲ್ಲ ಅದೇ ಹಾಕ ಬತ್ತನಿ ಅನ್್ರಪ್ಪಾ
ಸ ಎನ್ಸರ್ ಮಾತ
ನೀವ ಹಬ್ ಬನ್ನಿ
ಅವಣ್ಣ
ಹ್ಮ್
ಗಾಾವ ಮ ಮತ ತತೆ
ಹಾ ಚ ಕೂತನಿ ಸು ಬಿ ಚಕ್ತ
ಅವರು ಬಿ ನೀವ ಹೋಗು ಸರಿ ಮಾಡು ಅಂಗ ಬಂದಂತೇಶ ಬುದಗವಡ ಮಲ್ಲ ಲಲ್ಲ ಕಂ ಮೇರೆ ಕಡಕಣದ ೋ ಸೋ ಸೋ ಸೋ ಹ್ಮ್
ಇಲ್ಲ ಬರಿೀ ಬೆಂಗ್ಳೂರ್ನೇ ಸುತ್ತ ಅಂದ್ರೆ ಸುತ್ತು ಅದ್ಕ ಏನಿಲ್ಲ
ಹ ಸು ನ ಹ್ಮ ಸರಿ ಮ ಚ ಒ ಬನ್
ಹ್ಮ್ ನೋಡ್ದ ಈಗ ದಿಕ್ತಗ್ದ ಇದೆಲ್ಲಾ ಕ್ಯಾನ್ಸಲ್ ಇದೊಂದ
ಹ್ಮ್್ಮ ಹ್ಮ್ ಯಮೇಲೆ
ನೀರ್ ಕುಡಿದ್ರು ಹೋಗಲ್ಲ ಅದು ಕಣ ಹೇಳು ಕೆಮ್ಮು
ನಿಂಗ್ ಕೂಡಷ್ಟ
ಇನ್ನರು
ಹ್ಮ್
ನೀನ್ ಬೈಕ್ ಇದ್ದ
ಮಮ್ಮಿ ಅಲ್ಲ
ಹ್ಞೂ
ಹ್ಮ್ ನ ಎಲ್ಲಿಕ್ಕೆಯತ
ನೀರ್ ತಕ್ಕಬರಕ್ು
ಬೈಕ್ ತಕತ್ ನಾನಲ್ಲ ಓದುವಗೆ
ಈಗ ಬೇಡ ಅಂದಿದಕೆ ಅಪ್ಪನ್ ಬೈಕ್ ಎಲಾ ಓಡಾಸಡ್ಕೊಂಡ್ ಆಮೇಲೆ ತಕೊಂದ್ ತಕ್ಕೋ
ಶಕ
ಹಾ
ಹ್ಮ ತಾಯಿ ತ ನಾನು ಕೊಗ್ತಿದ್ದ
ನೀ ಎತಿ ಕಡೆ ಕೊಡೋದು ನೀ ಕಾರ್ ತಕೊಳ್ಳೋದ ಒಂದ್ ಲಕ್ಷ ಕೊಡುತ್ತೆ ಅಂದಲ್ಲ ತಕೊಳೋಗ
ಹಾ ಅಣ್ಣ
ಅದರ ಇನ್ನೊಬರಿಗೆ ಕಾಣ್ತಾದ ನಮ್ಗೆ ಇರೋದ ಒಂದಕ
ಯಾವ್ದ ತಕಾಲದು ನೀನೇ ನೋಡ್ಬಿಟ್ಟ ಹೇಳ
ಹಾ
ಅಣಗಣ
ಬುಲೆಟ್ ಆಗ್ಲಿ ಹಲೋ
ಹೇಳಏಳ್ ಅ ಕೆ ಎಲ್ಲಗೌಣ ಅಂತಂದ್ರು ಹ
ಏನ ಬುಲೆಟ್ ಗಿಲೆಟ್ ನೋಡ ತಕ ಬುಟು
ಅದೇ ನೋಡಿ ತಕ್ಕಳ ನೋವು ತಕ್ಕ ಆಯ್ ಬುಲೆಟ್ ಮೊದ್ಲು ಈವಾಗ ಮಾತ್ರೋಡ ಹಬ್ಬ ಈಗ ಈ ಮಾರ ಮೋಸ ಕಡೆ ದುಡ್ಡು ಕಡ
ಆರಾಮ ಸಾಯ ಹ
ಆರುನ್ ಪೈ ಆರುೂಪಿ ಹಂಗರ ಇಬ್ರೇಲು ನೀವು ಇರ್ಲಾ ನಾವು ಸಾಯಂಕಾಲ ಗಂಟ್ ಇರ್ಲ ಯಾಕಂದ್ರೆ ಕಂಪ್ನಿಗಾ ಆಯ್ತಾ ಹ್ಞೂ ಊರೂರಾ ಬೆಳಿಗ್ಕ್ಕೆ ಹಲೋ
ಹ ಯಾರ
ನಿನ್ ಹೇಳ್ಬೇಕು ನೀರ್ ತಗೋಬಾರಕ್ ಹೋಗಿದೆ.
ನೀರ್ ತರೋಕೆ ಹೋಗಿದೆ
ಹ್ಮ್
ಹ್ಮ ಮ
ಹಾ ಕೇಳ್ಸಲ ವಯಸ್ಸು
ನೆ
ಕಟ್ ಕಟ್ ಆಯ್ತಾ
ಮ ಮಿ
ಹಾ ಕಾರಾರ್ಲಯ್ತಿದ್ದ
ಹಲೋ
ಹಲೋ ಒಂದ್ ಸ್ವಲ್ಪ ಕೆಲ್ಸಲ್ಲ ವಯಸೋದು ಕಟ್ಕಟ್ಯತು
ಒ ಹ
ಹಾ
ಹಾ
ಪೇ ಮಾಡ್ಬೋದು ಈಗ ಬ್ಯಾಗ ಬಂದ ಬ್ಯಾಗ ಬಂದ ಸೇವ್ ಮಾಡ್ಬೋದಪ್ಪ ಇಲ್ಲ ಕಟ್ ಮಾಡ್ಬೋದ ಅಂತ
ಹ ನೀ
ನು ಸಿಕ್ತ ಅಷ್ಟಾ
ಕ ಸೋಡ್ದನೆ ಹ ಫಷ್ಟು ಹಲೋ